ಅಲೋ ಊಟ ನೀನ್ ನೀ ಆರಾಮದಿಯಾ
ಚಕ್ ಮಾತಾಡ್ತ ಚೆಕ್ ಮಾಡ ಅಂತಿದ್ದೀ ನ ನಂಗ ಮಾತಾಡಿ ಹ್ಮ ನೀ
ಎಲ್ಲದಿ
ಹ್ಮ್
ಎಲ್ಲಿದ್ದೀಯಾ
ಉರಾಗ
ಇವಾಗ ಏನೋದತಿದಿಯಾ
ಪ್ಯಾರ್ ಮೇಡಿಕಲ
ಹ್ಮ್ ಚೆನ್ನಾಗ ಆಯ್ತಾ ಕಾಲೇಜ್
ಹ ಮಸ್ತ
ಹ್ಮ್
ನೀನೇನು
ನಾನು ಪ್ಯಾರ ಮಾಡ್ಕಿಲ್ಲೇ ಓದತಿದಿನಿ
ಹಾ ಹೌದ ಹ್ಮ ಹ್ಮ
ಮತ್ತೆ ಎಲ್ಲಾರ ಕೆಲ್ಸಕ್ಕ
ಕೆಲ್ಸಕ್ಕೆ ಕಾಲೇಜ್ ಮುಗಿದ್ಮಲೆ
ಇನ್ನು ಒಂಟಿಲ್ಲಿಲ್ಲ ಹ್ಮ್ ನಾನು ಒಂ ಲಸ್ಟೆ
ಹ್ಮದ
ಕಿಲ್ಲ ಅಲ್ಲಿ ಚೆನ್ನಾಗೈತಿ
ಅಂಗ ಕೋರ್ಸ್ ಎಲ್ಲ ಕಂಪ್ಲೀಟ್ ಆ ಮೇಲೆ ಹೋಗಬೇಕ ಅಂತ
ಹೋಗ್ಬೇಕಾ ಹ್ಮ್
ಹ್ಮ್ ಇದು ಒಂದ ಇ ಇತ್ತು ಒಂದ ಯಾವು ಕಾರಾರ್ಯ ಪ ಕಳೆ ಅದರಲ್ಲಿ ನಾವು ಹತ್ತು ನಿಮಿಷ ಮಾತಾಡ್ಬೇಕ ಯಾರ್ ಜೊತೆನಾದ್ರು ನಾರ್ಮಲ್ ಆಗಿ ಮಾತಾಡಿ ದ್ರ ಅಂದ್ರೆ ಅವ್ರು ಅಮೌಂಟ್ ಕೊಡ್ತಾರ ನಮ್ಗ
ಹೌದಾ ಯ್ಯಾ ಪೂ ಕಾರ್ಯ ಯಾಪಾ
ಹ್ಮ್
ಹೌದಾ ಅದೇ ಹೆಂಗ ಹತ್ತನಿಮಿಷ ಮಾತಾಡಿದ್ರೆ ಕೊಡ್ತರ
ಇಲ್ಲ ಅದ ಅಂದ್ರೆ ನಮ್ದು ಲ್ಯಾಂಗ್ವೇಜ್ ನಾವ್ ಮಾತಾಡ್ತೀ ತಿವಲಾ ಲಾಂಗ್ವೇಜ್ ಅ ಇದು ಮಾಡ್ತಾರ ಗೂಗಲ್ಗೆ ಪದಗಳ ಜೋಡನೇ ಮಾಡ್ತಾರೆ ಅದಕ್ಕೇ
ಹೌದು ಹಂಗಿದ್ರೆ ಹಾಕಂತನಿರಿ ನಾನು
ಹ್ಮ್ ಹಾಕೊ ನೀನು ಹಾಕೊ ನಿನ್ನ ಫ್ರೆಂಡ್ಸ್ಗೂ ಹಾಕು ಹ್ಮ ಮೊನೇನೆಲ್ಲ ಹೋಗ್ಬಿಟ್ಟಿ ಟ್ರಿಪ್ಪೀಗೇನ ಎಲ್ಲ ಹೋಗಿದ್ರಲ್ಲ
ಹಾ ಟ್ರಿಪ್ ಬೆಂಗ್ಳೂರ್ಗ್ ಹೋಗಿದ್ದೆ ನೋಡು
ಕಾಲೇಜಿಂದ ಏನ
ನೀವೆ ಎಲ್ಲ ಹೋಗಿಲ್ಲಾ ಟ್ರಿಪ್ಗೆ ಹ್ಮ್
ಹ್ಮ್
ಮತ್ತೆ ಇವಾಗ ಫೈನಲ್ ಇಯರ್ ಮುಗಿತೈತೆ.
ಮುಗತೈತ್ ಬಿಡ. ಹ್ಮದ ಮತ್ತೆ ಕೆಲ್ಸಕ್ ಹೋಗ್ಬಡದ.
ನಮ್ದ ಅಷ್ ಮುಮ್ಮಗದನ ಮದುವೆ ಆಗ್ಬಿಡೋದು.
ಮದುವ್ಯಾಗಿ ಮುಸರೀ ತಿಕ್ಕದು ಆಯ್ತು ಬಿಡು ನಿಮ್ದೇ
ಮತ್ತೆ ನಿಮ್ಮ ಹುಡುಗಿ ಅರಾಮಿದಾಳ ಮಾತಾ.
ಹೇಯ್ ಯಾವ್ ಹುಡುಗಿ ಇಲ್ಲ ನಮ್ಗೆ
ನೀ ಏನ್ ಮಾಡದ ಹುಡುಗಿ ಮಾಡ್ಬಾರು ದುಡ್ ಮಾಡ್ಬೇಕು ದುಡಿಬೇಕು ಚೆನ್ನಾಗ್ ಓದ್ಬೇಕು ಒಂದು ಹುಡುಕ್ಲಿಡ್ಬೇಕು ಅಂದೆ ಹುಡುಗಿಯಲ್ಲ ಹುಡುಗಿಯಾರ ಅವನು ನನ್ ಮದ್ವೆ ಆಗಂತ ಬರ್ತ
. ಅದಕ್ಕಾದ್ರೂ ಹೋದ ಆಂಟಿ ಅವರು ಸಿಗ್ತಾರಲ್ಲ.
ಹೌದೇನು ಹೌದೇನು
ಮತ್ತೆ.
ಮತ್ತೆ ಹೇಳ್ಬೇಕು ನೀನೆ ಹ್ಮ್
ಬೆಂಗಳೂರು ಹೇಯ್ ಥು ಬೆಂಗಳೂರು ಚೆನ್ನಾಗ ಆಯ್ತಾ.
ಊರು . ಹಾ
ಹಲೋ ಬೆಂಗಳೂರಲ್ಲಿ ಬಂದ್ರೆ ಏನ್ ಕೆಲ್ಸ ಮಾಡ್ಬೋದು ನೀನು.
ಹಾಸ್ಪಿಟ್ಲ್ ಇಲ್ಲಿ ಕೊಪ್ಪಳದಲ್ಲೇ ಹೋಗ್ಬೋದಲ್ಲ ಎಲ್ಲಾದ್ರೂ ಎಲ್ಲಾ ಕಡೆ ಹಂಗೆ ಮತ್ತೆ ಲೋಕಲ್ ಬೆಂಗ್ಳೂರ್ ಸೈಡ್ ಹೋದ್ರೆ ಜಾಸ್ತಿ ಕೊಡ್ತಾರ.
ಹ್ಮ್ ಬೆಂಗಳೂರು ಮಂಗಳೂರು ಈ ಕಡೆ ಹೋದ್ರೆ ಹ್ಮ್. ಚೆನ್ನ್ ಕೊಡ್ ಸ ರೂಪಿ ಮಂಟ ಕ ಚೆನ್ನ ತೆಗಿಬಹುದು ಉಳಿದ ಉಳಿತೈತೆ
ಇಲ್ಲಿ ಲೋಕಲ್ ಆದ್ರೆ ನಾಲ್ಕಕ್ ಸಾವಿರ ಕೊಡ್ತಾರ ಅನ್ಸದ ಅಷ್ಟೆ ಎಲ್ಲಾ
ಹ್ಮ್ ಹ್ಮ್
ಅಂತಾಲ್ಲ
ಹ್ಮ್. ಹ
ನಾಯ ಮತ್ತೆ ಎಲ್ಲೋಡ
ಹಂಗಯ್ತ ಮ ಹ
ಮತ್ತೆ
ಯಾಲ್ಲ ಆರಾಮಲ್ಲ
ಯ್ಯೇ ಎಲ್ಲಾ ಆರಾಮ್ ನೋ ನಿಮ್ಮ ಮನ್ಯಾಗ
ಹ್ಮ್
ಹ್ಮ್
ನಾ ಹಾಸ್ಟೆಲ್ ಯಾಲ್ಲಿ ಇರ್ತೇ ನಾವುಊರಲ್ಲಿ ಇರ್ೇವ ಅಪ್ ಅಂಡ್ ಡೌನ್ ಮಾಡ್ತೇವ
ಹೂರ
ಹರ ಹಾಸ್ಟೆಲ್ ಮಾಡಿಸಬೇಕ ಕಿಲ್ಲ
ಅಷ್ಟಲ್ಲನ್ ನಮ್ದೇನ್ ಊರ್ ಇಲ್ಲ ಇತ್ತಲ್ಲ ಸಮೀಪ ಇತ ಹ್ಮ್ತ್ತ ಹ್ಮ್ ಅದಕಲ ಇದಿದ್ದನ ಮತ್ತೆ ಕಾಲೇಜು ಫಂಕ್ಷನ್ ಏನ್ ಮಾಡ್ತಿಲ್ಲಾ
ಹ್ಮ್ ಫಂಕ್ಷನ್ ಮಾಡ್ಬೇಕು
ಎಲ್ರುೂ ಸೇರಿದ್ರೆ ಮಾಡಕ್ ಚಂದ
ಮತ್ತೆ ಸರಿಲ್ವಾ ನೀವ ಎಲ್ರರಿ
ಹ್ಮ್ ಎಲ್ರುೂ ಒಂದ್ ಜನ ಬರ್ತಾರೆ ಒಂದ್ ಜನ ಬರಂಗಗೆ ಅಲ್ಲಾ
ಕೆಲವೊಂದ ಜನ ದುಡ್ ಹಾಕಕ್ಕೆ ಯೋಚನೆ ಮಾಡ್ತಾರೆ ಕೆಲವೊಂದ ಜನ ಬರಾಕಿ ಯೋಚನೆ ಮಾಡ್ತರಿ ಫಂಕ್ಷನ್ಗೆ ದುಡ್ಡ ಬೇಕಲ್ಲ ನಂಗೆ ಮಾಡ್
ಕಾಲೇಜ್ ಅವ್ರೇ ಮಾಡ್ತಾರಲ್ಲ ಅಮ್ಮ
ಕಾಲೇಜ್ದ ನಮ್ ಕಾಲೇಜ್ ಅಲ್ಲಿ ಮಾಡ ಅಲ್ಲ ನಾವೇ ಸಪ್ರೇಟ್ ಆಗಿ ಮಾಡ್ಕೇಬೇಕ ಹ ನಿಮ್ಕೊಂದಚರ ಹೆಂಗೆ
ನಮ ಕಾಲೇಜ್ ಮಾಡ್ತಾರೆ
ಹ
ಹ್ಮ್
ಅಂಗರಗ ಗ್ರ್ಯಾಜುಯೇಷನ್ ಡೇ ಮಾಡ್ತೀರಾ ನೀವು
ಚಿನ್ನ ಮಾಡ್ ರ ಯಾವದ ಒನು ಹ್ಮ್
ಚೆನ್ನಾಗುಡೂರು ಎಲ್ಲಾ ಫಂಕ್ಷನ್ಸ್ ಮಾಡ್ತ ರಾ ನೀವು
ಹ್ಮ್ ಮತ್ತೆ ದುಡ್ಡು ಸುಮ್ಮನೆ ಸ್ತಾನ ಇರ್ತಾರ
ಹ್ಮ್ ಹ ನಮಂದು ಗರ್ಮೆಂಟ್ ನಿದು
ಹತೆ
ಪ್ರಮೀಟಾ
ಹ್ಮ್ ನಲ್ವತ್ ಸಾವಿರ್ದ್ ಐವತ್ತುಾವ
ಎಲ್ಲಾ ಖರ್ಚ ಅಂದ್ರರುನು ಒಪ್ಪ ಅಷ್ಟ ದುಡ್ಡ
ಹ್ಮ್
ಜಸ್ ಹೇಳ್ತಾರಾ ನಿಮ್ಗೆ ನಮ ಗೋರ್ಮೆಂಟ್ ಅಲ್ಲಿ ಹೇಳದೇ ಇಲ್ಲ
ಆದ್ರೆ ಪ್ರಾಕ್ಟಿಕಲ್ ಇರುತ್ತಲ್ಲ ನಿಮ್ದ
ಹಾ ಇರುತ್ತೆ ನಿಮ್ದ.
ನಮ್ದಲ್ಲಿ ಪ್ರಾಕ್ಟಿಕಲ್ ಎಲ್ಲಿ ಇರುತ್ತೆ
ಇವಾಗ ಎಕ್ಸಾಮ್ ಮೊನ್ನೆ ಬರ್ದ್ರಾ
ಹಾ ಬರ್ದಿದ್ದೀವಲ್ ಮೊನ್ನೆ ಯಾವಾಗ
ಈಗ ಯಾವ ಎಕ್ಸಾಮ್ ಬರದ್ರಿ
ನಾವ್ ಎನ್ವಲ್ ಡೈರೆಕ್ಟ್ ನಮ್ದ ಸಪ್ಲಗೆ ಇ ಬರೆಯಲ್ಲ ನಮ ಲ್ ಮಾಡಲ್ಲ
ಹಾ ನಿಮ್ದ ನಮ್ದ ಐತೆ ಫೇಲ್ ಮಾಡ್ತಾರೆ
ಹೌದ
ಹ್ಮ್ ಆದ್ರ ನಾನ್ ಫೇಲ್ ಆಗಿಲ್ಲ ನಾನ್ ಪಾಸ್ ಆಗಿದ್ದೀನಿ
ಹಬ್ಬ ಪಬ್ ಕಂಗಾಜಿಲ್ಲ
ಹ್ಮ್ ಥಾಂಕ್ ಯು ಒಂದೇ ಮಾರ್ಸ ಒಂದೇ ಮಾರ್ಕ್ಸಿಗೆ ಕಮ್ಮಿ ನೈಂಟಿ ನೈನ್ ಆ ಒಂದ್ ಮಾರ್ಕ್ಸ ಕೂಡ ಅವ್ರು ಎದಕ್ ಕೊಟ್ಟಿಲ್ಲ ಅಂತ ಕೇಳನೆ ಆದ್ನು ಎಲ್ರುೂ ಎಷ್ಟ್ ಆಗ್ಬಾರಡ್ದಮ್ಮ ಅಂತಂದ ಹೇಳಿ ಹೇಳಿದ್ರು ಹಂಗಾಗಿ ಸುಮ್ನೆ ಅದ
ಹ್ಮ್
ನಿಂದ
ನಂದ ಏನ್ ಪಾಸ್ ಆಗ ನ
ರ್ಯಾಂಕಾ ನೀನ್
ಹ ರ್ಯಾಂಕ್ ಇಲ್ಲ ನಂ ತರ್ಡ್ ಕ್ಲಾಸ್ ಪಾಸ್
ಹ್ಮ ಹಂಗೆ
ಹ್ಮ್
ಪ್ರೈವೇಟ್ ಹಚ್ಚಿರ ಜೆನ ಮಾರ್ಸ್ ಕೊಡ್ಬೇಕಲ್ಲ ಅವರು
ಕೊಡ್ತರ ಹ
ಮತ್ತೆ ಟೈಮ್ ಆಯ್ತಾ
ಇಲ್ಲ
ಹಾ
ಹ್ಮ ಎಲ್ಲಾ ರ್ತತ ಹ್ಮ್ ನೀ ಮುಂದುವರೆ. ಇದಾರೆ ನಿಮಿಷ
ಒಂದೂವರೆ ನಿಮಿಷ ಸರಿ ನೀನೇ ನೋಡ್ ಕಟ್ ಮಾಡಂತ ಅತ್ತವಾ
ಹ್ಮ ಏನ್ ಮಾಡಿದ್ರು ಮೊನ್ನೆ
ಹಓ ಚೆನ್ನಾಗ್ ಮಾಡಿದ್ರ ಅದ್ಕ ಸ್ಟೋರಿ ಇಟ್ಟಿದ್ದಲ್ಲ ನೀ ಅದೇನ ಅ ಹಓ ಚೆನ್ನಾಗ್ ಮಾಡಿದಾರ ಡು ನೀವು
ಹ್ಮ್. ದುಡ್ಡಂಗ ತಗೊಂಡಿ
ಹ್ಮ ಎಕ್ಸಾಮ್ ಎಲ್ಲಾ ಎಕ್ಸಾಮ್ ಅಲ್ಲಿ ಲ್ಲಿ ನೋಡ್ಕೊಂಬರಕ್ ಬಿಡ್ತಾರಾ
ಫೋನ್ ತಗೊಂಡು ನೋಡ್ ಬರಕ್ ಬಿಡ್ತಾರೆ ನಮ್ಗೆ
ಆದ್ರೆ ರ್ಯಾಂಕ್ ಎಲ್ಲ ನೀನು
ಅಂದ್ರ ನಮ್ನ್ ಸುಮನೆ ಜಸ್ಟ್ ಪಾಸ್ ಮಾಡಿದ್ರ ಸಾಕರು ಹ್ಮ ಹ್ಮ ಹಾಗೇತಿ ನ ಸೆವೆನ್ ಒಂದೊಂದಸ ಎಲ್ಲಾ ಏ ರೈಟ್ಸಿಟ್ವೋ ಆಗ್ತಾ ಅಷ್ಟ
ತದ್ದಿಯಾ ಇಲ್ಲಿ ಎವಡ
ಹ್ಮ್ ಹ್ಮ್ ಮತ್ತ ನೋಡ್ಕೊಂಡ ಬರತಿದ್ರೂ ಚೆನ್ನಾಗ್ ಬರೆಯಲೇನು
ಹ್ಮ್ ಅದ ಪ್ರಾಕ್ಟಿಕಲ್ ಇಲ್ಲ ಅಂದ್ರನೆ ಕಷ್ಟ ನಿಮ್ಗೆ
ಪ್ರಾಕ್ಟಿಕಲ್ ಇಲ್ಲ ಅಂದ್ರೆ ಮೂರ್ ತಿಂಗ್ ಎಲ್ಲಾರಗ ಕಲಿತೀವಲ್ಲ ಎಂ್ರೆನ್ಸ್
ಹ್ಮ್ ಆದ್ರೆ ಗೋರ್ಮೆಂಟ್ ಆಗಲ್ಲ ನಿಮ್ದು
ನಿಮ್ದು ಗೋರ್ಮೆಂಟ್ ಆಡುತ್ತಾ
ಗೋರ್ಮೆಂಟ್ ಆ ಆಗತ್ತೆ ಅಂತಲ್ಲ ಮುಂದ ಓದ್ತಿದ್ರೆ ಆಗತ್ತೆ
ಏನ ಆಗಲ್ಲ
ಹೌದಾ
ಹ್ಮ್
ಇಲ್ಲ ಆಗತ್ತ ಜಿಲ್ಲಾ ಹಾಸ್ಪಿಟ್ಲಲ್ಲಿ ಕಾಂಟ್ರಾಂಟರ್ ಬೇಸ್ ಮೇಲ್ ತಗೊಂತಾರ
ನಮ್ಮನ ತರಂ ಕರ್ಗಡಂಗಂದ್ರೆ
ಕಾಂಟ್ರಾಂಕ್ಟ್ರ ಕಾಂಟ್ರ್ಯಾಕ್ಟ್ರ ಬೇಯಸ್ ಮೇಲೆ ಯಾವ ಬೇಸ್ ಅದ ಗವಿ. ಕಂಟೆಂಟ್ರ್ ಹ್ಮ್ ಸರಿ ಸರಿ ಇಡ್ಲ ಹುಷರು ಬೈ.